ಅಲೋ ಏನ್ ಮಾಡಾತ್ತರಿ
ನಾವ್ರೀ ಕೂತಿದೀವಿ ನೋಡ್ರಿ ನೀವನ್ ಮಾಡ್ತಾ ಇದ್ದೀರ
ನಾವು ಕುಂತಿದವಿರಿ ಈಗ ಬಟ್ಟಿ ತಲದ್ದೇ ಇನ್ ಮೇಲೆ ಅಡುಗೆ ಮಾಡ್ಬೇಕು ಅಂತ ಈಗ ಕಳಿ ಇದ್ದೀನಿ
ಹೌದಾ ಹ ನಾವು ಈಗೆ ಬಟ್ಟೆ ಎಲ್ಲ ಹಾ ನಮ್ದು ನಾಷ್ಟ ಎಲ್ಲಾ ಆಯ್ತು ನಿಮ್ದುನ್ ಟಿಫನ್ ಆಯ್ತಾ
ನಮ್ದು ಆಯ್ತ್ ನೋಡ್ರಿ ಏನ್ ಮಾಡಿದ್ರಿ ಸ್ಪೆಷಲ್
ಸ್ಪೆಷಲ್ ಏನು ಇಲ್ಲ ನಮ್ದು ಇವತ್ತ ಬಕ್ರಿ ಆಮೇಲೆ ಕಾಯಿ ಕಾಯಿ ಚಟ್ನಿ ಆಗಿತ್ತು
ಹೌದ್ರಿ ನಾವು ಉಪ್ಪಿಟ್ಟ ಮಾಡಿದ್ವಿ ಹ್ಮ್ ಇನ್ ಮೇಲೆ ಅಡ್ಗೆ ಮಾಡ್ಬೇಕು
ಹೌದಾ ಹ್ಮ್ ಮತ್ರಿ ಇನ್ನೇನ್ ಹಬ್ಬಗಳು ಸ್ಟಾರ್ಟ್ ಆದವು ನಿಮ್ಮಲ್ಲಿ ಎಲ್ಲಾ ಹೆಂಗ ಮಾಡ್ತೀರಾ ನೀವು
ನಾವ್ ಅ ರೀ ಅಬ್ಬಾ ಈಗ ಸ ಶ್ರಾವಣ ಮಾಸ ಬರೋತ್ತಲ್ರರಿ ಈಗ ಶ್ರಾವಣನಷ್ಟ ಒನಕ್ಕೆ ಅರ್ಜೆಂಟ್ ಮಟ್ಟ ಜಾತ್ರೆ ಬರುತ್ತೆ ನಮ್ಮ ಉರಲ್ಲಿ ಜಾತ್ರೆ ನಂತ ರ ಶ್ರವಣ ಸ್ಟಾರ್ಟ್ ಆಗುತ್ತಲ್ಲಾ. ನಾವು ಪೂಜೆ ದೆವ್ರೀ ಶುಕ್ರ ಗೌರಿ ಪೂಜೆ ಮಾ ಗೌರಿ ಪೂಜೆ ಅಂತ ಇಡಿತೀವಿ ಜನ ಎಲ್ಲಾ ನಮ್ ೂರಲ್ಲಿ ಮಂಗಳ ಗೌರಿ ಪೂಜೆ ಮಾಡೋದು ಕಮ್ಮಿ ಶುಕ್ರ ಗೌರಿ ಪೂಜೆನೇ ಮಾಡ್ತೀವಿ ನಾ ಫೋರ್ ವೀಕ್ಸ್ ನಾಕ ವಾರ ಐದ ವಾರ ಹಿಂಗ್ ಬಂದ್ರೆ ಐದ ವಾರ ಮಾಡ್ತೀವಿ ಹೆಚ್ಚಾನ ಹೆಚ್ಚ ನಾಕ ವಾರ ಮಾಡ್ತವಿ ತಿವಿ ಹ್ಮ್ ಎ ವರ್ಮಾ ಲಕ್ಷ್ಮಿ ಹಬ್ಬ ಎರಡನೇ ವಾರ ಬರುತ್ತಲ್ಲ ಅದನ್ ಫುಲ್ ಅದು ಗ್ರ್ಯಾಂಡ್ ಮಾಡ್ತೀವಿ ಆ ರೀ ಅದೇ ಜೋರ್ ಮಾಡೋದು ಅಂದ್ರೆ ಅವಾಗೆಲ್ಲ ಒಬ್ಬಟ್ಟದು ಮಾಡಿ ಹ್ಮ್ ವಜ್ಜಾನನ್ ಕರೆದು ಅರಶನಾ ಕುಕ್ಮ ಕೊಡ್ತೀವಿ ಹಾ ಆ ದೇವಿಗೆಲ್ಲ್ಲಾ ಸೀರೆ ಅಲಂಕಾರ ಮಾಡ್ತೀವಿ ಅದ್ನೇ ಜೋರ್ ಮಾಡುವು ಅಂ ಅ ಅದ ನಂತರ ಶುಕ್ರರ ಗೌರಿ ಪೂಜೆ ಆದ್ ನಂತರ ಮತ್ತೆ ಗಣ ಗಣೇಶ್ಯುರ್ತಿ ಹಬ್ಬ ಬರುತ್ತೆ ಗಣೇಶ ಕುಂದ್ರಿಸ್ತೀವಿ ನಮ್ಮ ಮನೆಯಲ್ಲಿ ನಿಮ್ಮ್ ಮನೇಲಿ ಕುಂದ್ರಿಸ್
ಹಾ ನಮ್ಮ್ ಮನೇನಲ್ಲೂ ಕೂರಿಸ್ ತಿವಿ ಹಾ ನಿಮ್ಮಲ್ಲ ಅಲ್ಲೆಲ್ಲ ಹೇಗೆ ವಿಶೇಷ ಅದ ಹೇಗೆಲ್ಲಾ. ಪೂಜೆಗಳನ್ನೆಲ್ಲಾ ಮಾಡ್ತಾರೆ.
ನಮ್ಮ ಮನೇಯಲ್ಲಿ ಐದ್ ದಿನದ್ದ ಗಣೇಶ ಕುಂದುರ್ಸ್ತೀವಿ ನಾವು. ಹ ಬ ಒಬ್ಬೊಬ್ಬ. ಒಬ್ರು ಹನ್ನೊಂದ್ ಹನ್ನೊಂದ್ ದಿನ ಕುಂದುರ್ಸ್ತಾರೆ ಒಂಬತ್ತು ದಿನ ಕುಂದುರ್ಸ್ತಾರೆ ನೀವ ಎಷ್ಟು ದಿನ
ನಮ್ಮಲ್ಲಿ ಫೈವ್ ಡೇಸ್ ನಾವ್
ನಾವು ನಾವು ಒನ್ನೆದೇ ಫಸ್ಟ್ ನೇ ದಿನ ಮತ್ತ ಲಾಸ್ಟ್ನೇ ದಿನ ಜೋರ್ ಇರುತ್ತೆ ಬರು ದಿನ ಹೋಗೋ ದಿನ ಮಾತ್ರ ಜೋರ್ ಇರುತ್ ತೆ ಉಳ್ಕಿದಿನ ನಾರ್ಮಲ್ ಏಡಿ ಅದು ಮಾಡೋದು ಆ ತರ ಇರುತ್ತೆ ಒನ್ನೆ ದಿನ ತಂದಾಗ್ ಅವಾಗ ಇನ್ಯಾರನ್ನಾದ್ರು ಕರೆದು ಪೂಜೆ ಮಾಡ್ತಿವಿ ಅವ್ರ ಅವರ್ ಅವ್ರ ಬಂದ್ ಪೂಜೆ ಮಾಡಿ ಕೊಟ್ಟ ನಂತ್ರ ನಾವು ಗಣೇಶ ಎಲ್ಲಿಡ್ತಿವಿ ನೋಡು ಅಲ್ಲಿ ಹ ಕು ಕುಂದ್ರಸ್ತೀವಿ.
ಹೌದೇನ್
ಹ ರೀ ಅವತ್ತೇ ಇಲ್ಲಿ ಗುದುನ್ ಹುಗ್ಗಿ ಅಂತ ಸ್ಪೆಷಲ್ ನಮ್ಮಲ್ಲಿ. ಹಾಗೆ ಶಾವ್ಗೆ ಮಾಡಿ ಹಿಂದಿನ್ ದಿನ ಶಾವ್ಗಿ ಮಾಡಿರ್ ತ್ತಿವಗ ಅ ಅದ ಇನ್ನೂ ಸ್ವಲ್ಪ ಸಿಹಿ ಸ್ವಲ್ಪ ಒಣಗಿರುತ್ತೆ ಆತರ ಅದ್ ಅದಕ್ಕ ಗೂದುನ್ ಹುಗ್ಗಿ ಶಾವ್ಗೆ ಅಂತಾರ. ಆತರ ಹೇ ಅದ್ನೆ ಮಾಡ್ತೀವಿ ಶಾವ್ಗಿ.
ಹೌದಾ?
ಹ್ಮ್ ಹ್ಮ್ ಫಸ್ಟ್ ಡೇ ಅದ್ನೇ ಮಾಡಿ ಅದೇ ಸ್ಪ ಅದೇ ನಮ್ದು ಅಲ್ಲಿ ಸ್ವೀಟ್.
ಓಹೋ ಹ ನಮ್ಮಲ್ಲಿನು ಸೇಮು. ನಮ್ಮಲ್ಲಿನು ಫಸ್ಟ್ ಡೇ ಗುನಗುನುಗ್ಗಿ ಅಂತಾನೇ ಮಾಡೋದು. ನಾವು ಕೂಡ ಸೇಮ್ ಎಲ್ಲಾ- ನಿಂದ್ ನಾನೇನೆ ಎಲ್ಲ ಶಾಂಗೆ ಎಲ್ಲ ಬಸಿಟ್ಟಿರ್ತೀವಿ ಹ ಇಲ್ಲ ನಾವು ಯಾ ನ ಆಕ್ಚುಲಿ ನಾವು ಏನ್ ಮಾಡ್ಬಿಡ್ತೀವಿ ಈಗ ಎಲ್ರೂ ಯಾರು ಅಷ್ಟು ಕಷ್ಟ ಪಡಲ್ಲಲ್ಲ. ನಾವ್ ಅದೇ ಹಿಟ್ಟನ. ಬಿಸ ನೀರ್ ಕಾಯಾಕಿಟ್ಟು. ಅದ್ರಲ್ಲೇನೆ ನಾವೋತ್ ತಲ್ಲಿ ಒದ್ಬಿಡ್ತೀವಿ. ಇವು ಚಕಲಿದು ಇರುತ್ತಲ್ಲ ಅದ್ರಲ್ಲ ಹೊತ್ತಿ ಅದೆಲ್ಲ. ಬಿಸ್ನೀರಲ್ಲ ತಾನೇ ಬಿಡಿ ಬಿಡಿಯಾಗೇ ಇರುತ್ ತ್ತೆ ಅಂಟ್ಕೊಳ್ಳೋದಿಲ್ಲ ನೆಕ್ಸ್ಟ್ ನಾವ್ ಏನ್ ಬೆಲ್ಲ ಅದೆಲ್ಲ. ಕಾಯಿಸಸ್ಕೊಂಡು ಎಲ್ಲಾ ರೆಡಿ ಮಾಡಿರ್ತತಿವಲ್ಲಾ. ನಾವ್ ಅದೇ ನೂಡಲ್ಸ್. ಆಗಿರುತ್ತೆ ಅದನ್ನೇ ಅದ್ರಲ್ಲ ಹಾಕ್ಬಿಡ್ತೀವಿ.
ಚೊಲೋ ಬೇಡಿ. ಅಂದ್ರೆ
ಹ ಮಾಡ್ಬೇಕ ಅನ್ನೋ ಹಾಗೇ ಇಲ್ಲ ಸೇಮ್ ಈಗ ಒತ್ತಾಳೆ ಇರುತ್ತಲ್ಲ ಚಕ್ಲಿ ಒತ್ತಾಳ ಅದ್ರಲ್ಲಿ ಇರ್ತಲ್ಲ ಶಾಂಗದೆಲ್ಲ ಹ ಅದ್ರ ಹಚ್ಚಿಂದಾನೇ ನಾವು ಅದನ್ನ ಬಿಸಿ. ಡೈರೆಕ್ಟ್ ಆಗ ಬಿಸಿನೀರೆಲ್ಲ ಹಾಕ್ಬಿಡ್ತೀವಿ. ಹ್ಮ್ ಹಸಿ ಇಟ್ಟಿನ ಬಿಸಿನೀರಲ್ಲಿ ಹಾಕ್ ಅದೆಲ್ಲಾ ಬಿಟ್ಕೊಂಡಿರುತ್ತೆ ಬಿಸ್ ನಿರಲ್ಲಿ. ಒಂದ್ ಸ್ವಲ್ಪ ಹೊತ್ತ ಆದ್ಮೇಲೆ ನಾವ್ ತೊಕ್ ತಗ್ದು. ಅದನ್ನ ಡೈರೆಕ್ಟ್ ಆಗಿ ನಾವು ಏನು. ಹ್ಮ್ ಈ ಹುಗ್ಗಿಗಂತ ರೆಡಿ ಮಾಡಿರ್ತೀವಲ್ಲಾ ಆ ಬೆಲ್ಲ ಎಲ್ಲ. ಕಾಯಿಸಿ ಅದಕ್ಕೆಲ್ಲ.
ಹಾಕಿ ಮಾಡ್ತೀರಾ.
ಕರೆಕ್ಟಗಿ ತಗುದ್ ನಾವ್ ಅಲ್ಲೇ ಹಕ್ ಹ್ಮ
ನಮ್ಮ ಮನೇಲಿ ಇದೆ ಗಣೇಶ ಹಬ್ಬಾನ ಜೋರು. ಬಿಟ್ರೆ ದೀಪಾವಳಿ ಮಾಡ್ ತೀವಿ ನಮ್ದೇನ್ ಅಂಗಡಿ ಪೂಜೆ ಇರ ಲ್ಲ ಮನಲಿ ಎಷ್ಟೇ ಲಕ್ಷ್ಮೀ ಕುಂದ್ರಸೋದು ಅದು ಅಷ್ಟೇ ನ್ ಸಿಂಪಲ್ ಅನ್ಸುತ್ತೆ ಗಣೇಶ್ ಹಬ್ಬಾನೇ ಜೋರು ಮತ್ತಲ್ಲ ನಮ್ಮ ನಮ್ಮ ಓಣಿಯಲ್ಲಿ ಗಣೇಶ ಅ ಗುಡಿ ಇದೆ ಅದರದ್ದ ಒಂಬತ್ತು ದಿನ ಜಾತ್ರೆ ತುಂಬಾ ಜೋರಾಗುತ್ತೆ ಅಂದ್ರೆ ಇಡುಗುಂಜಿ ಗಣೇಶ ಬಿಟ್ರಿ ನಮ್ಮೂಊರಲ್ಲಿನೇ ಎರಡ ಗಣೇಶ ಕ್ಷ ಜಾತ್ರೆ ಇರೋದಂತೆ ಕರ್ನಾಟಕ ಒಳಗ ಅಂತಿದ್ದಾರೆ ಬಿಟ್ರೆ ಅದು ತುಂಬಾ ಜೋರ ಆಗುತ್ತೆ ದಿನ ಆಡ್ತಿ ಹಿಡ್ಕೊಂಡು ಹೋಗ್ತವಿ ಆರ್ತಿ ತಗೊಂಡು ಅಲ್ಲಿ ಗಣೇಶ ದಿನ ಒಂದೊಂದು ಮೂರ್ತಿ ಮಾಡಿರ್ತಾರ ಸಿಂಹ ಹಿಂಗ ನ ಹಲೋ ಈ ತರ ಮಾಡಿ ತಗ ಹೋಗ್ತೀವಿ ಜನ ತುಂಬಾ ಜಾಸ್ತಿ ಬರುತ್ತೆ ಆರ್ತಿ ತಗೊಂಡು ಬರ್ತಾರೆ ಹೋಗ್ತೀವಿ ಅದೇ ಜೋರು ಅನ್ಸುತ್ತೆ ನಮಗ್ ಗಣೇಶ ಹಬ್ಬಾನೇ ಜೋರು ಅನಸುದು
ಹ್ಮ್ಮ
ದಸರಾ ದೀಪಾವಳಿಯಂದು ನಾವ್ ಮನೆಯಲ್ಲಿ ದೀಪಾವಳಿ ಲಕ್ಷ್ಮಿ ಕುಂದಿಸತೀವಿ ಮಾಮೂಲಿ ಹೋಳ್ಗಿ ಮಾಡ್ತೀವಿ ಅಷ್ಟೇ ಅಂಗಡಿ ಪೂಜೆ ಐ್ರೆ ಅಂಗಡಿ ಜೋರ ಆಗುತ್ತೆ ನಮ್ದ್ ಅಂಗಡಿ ಇಲ್ವಲ್ವಾ ಅದೇ ಫ್ರೆಂಡ್ಸ್ ಅದು ಕಡದಿರ್ತಾರ ಅವ್ರ ಅಂಗಡಿ ಹೋಗ್ ಬರ್ತೀವಿ ಪಡೇ ದಿನ ಹರಿ ನೀವ್ ಹೇಗ್ ಮಾಡ್ತೀರಾ ದೀಪ್ ಪಾಳಿ ಅದು
ನಮ್ಮಲ್ಲಿ ದೀಪಾವಳಿ ನಮ್ದ್ ಅಂಗಡಿ ಇದೆಯಲ್ಲಾ ಸೊ ಹೀಗಾಗಿ ನಾ ನ ಮನಲ್ಲೂ ಜೋರು ಅಂಗಡಿನಲ್ಲೂ ಜೋರ್ ಮಾಡಿ ಬೆಳಿಗ್ಗೆ ಬೇಗ ಎದ್ದು ಹೊಟ್ಟೆ ಬನ್ನಿ ತ ಅ ಎಲ್ಲ ಸಾರಿಸಿ ಎಲ್ಲಾ ಮಾಡಿ ಆಮೇಲೆ ಮನನೆಯಲ್ಲಿ ಲಕ್ಷ್ಮೀನ ಕೂರಿಸಿ ಸಾಯಂಕಾಲ ನಾವು ಇಲ್ಲೆಲ್ಲ ಆಮೇಲೆ ಮುಗಷಿ. ಆಮೇಲೆ ಎಲ್ಲಾ ಅಹ ಅಡಿಗೆಗಳನ್ನೆಲ್ಲ ಮಾಡಿ.
ಹೌದ್ ಇನ್ನ ಹಬ್ಬನೇ ಹಬ್ ಬ್ಬಾ ಇನ್ನ ಶ್ರಾವಣ ಬಂತಂದ್ರೆ ಎಲ್ಲಾ ದೀಪಾವಳಿ ಆಗುತ್ತನ ಹಬ್ಬಾ.
ಹ್ಮ್ ಹೌದು ದೀಪಾವಳಿ ಆಗೋವರ್ಗೂ ಹಬ್ಬನೇ ಹಬ್ಬ ಇದೆ.
ತ್ರಿ.
ಹ ನಾವ್ ಅದಕ್ಕೆ ಎಲ್ಲ ಎರಡಿ ಎಲ್ಲಾ ರೆಡಿ ಮಾಡ್ಕೊಂಡು ನಾವ್ ಫಸ್ಟ್ ಮತ್ ಅಂಗಡಿಗ್ ಹೋಗ್ತವಿ. ಅಂಗಡಿಲ್ಲೆಲ್ಲ ರಂಗೋಲಿ ಹಾಕಿ ಅಲ್ಲೆಲ್ಲ. ರೆಡಿ ಮಾಡಿ ದ್ದೇವಿ ಕುಡ್ಸಿ ಅಲ್ಲ ಸಾಯಂಕಾಲ ಜೋರಾಗಿ ಮಾಡ್ ಹ್ಮ್ ಹ್ಮ್ ಪಟಾಕಿ ಎಲ್ಲ ಹೊಡೆದು ಎಲ್ಲಾರು ನಮ್ಮ ಇಡೀ ಫ್ಯಾಮಿಲಿ. ಬಾ ಎಲ್ಲ ನಾವು ಅಷ್ಟು ಜೋರಾಗಿ ಮಾಡ್ತೀವಿ ಹ್ಮ್
ಈಗ್ ಏನ್ ಮಾಡ್ತಿದ್ದೀರಾ.
ನಾನ್ರಿ ನಾನು ಕೂತಿದ್ದೆ ಈಗ ಎಲ್ಲಾ ಕೆಲ್ಸ ಮುಗ್ದಿದ್ದೆ. ಹ್ಮ್ ಈಗ ನೆಕ್ಸ್ಟ್ ನ ಸ್ವಲ್ಪ ಮಾರ್ಕೆಟಿಗೆ ಹೋಗ್ಬೇಕು.
ಹೌದ್ರಿ
ಸರಿದೆಲ್ಲಾ. ಅದ್ಕ್ಕೆ ಒನ್ ಸ್ವಲ್ಪತ ಬಿಟ್ಟು ಹೋಗೋಣ ಅಂತ ಕೂತ್ಕೊಂಡಿದ್ದೆ ಈಗ ಜಸ್ಟ್ ಕೆಲ್ಸ ಮುಗಿದೆ ಸ್ವಲ್ಪ ರೆಸ್ಟ್ ಮಾಡಿ ಹೋಗೋಣ ಅಂ ತ ಕೋತಿದ್ದು.
ಹೌದ್ರಿ ಹ್ಮ ಮತ್ತೆ ಈಗ ಯಾವ್ದ. ಹಬ್ಬಾ ಇಲ್ಲ.
ಹ ಈಗಿನ ಅದೇ ನಮ್ ನಮ್ದು ವಿಶೇಷ್ ಷ ಅಂದ್ರೆನೆ ಅದೇ ಈಗ ಬರುತ್ತೆಲ್ಲ. ಶ್ರಾವಣ ಮಾಸದ ಅದನ್ನೇ ಎಲ್ಲಾ ಕಡೆನೂ. ನೋಡೋದ್ ಅದೇ ಅಲ್ಲ.
ಹೌದ್ರಿ ಮತ್ ಅದನಂತ್ರ ಸ ಬ್ರಹ್ಮಣ ಬರುತ್ತೆ ಇ ಎಲ್ಲ.
ಹಾ ದೀಪಾವಳಿ ಮುಗಿದ ತಕ್ಷಣನೇ ಸಂಕ್ರಮಣ ಮೇಲೆ ಇದು ದೀಪಾವಳಿ ಮುಗಿದ ತಕ್ಷಣ ಗೌರಿ ಹುನಿ ಗೌರಿ ಹುನಿ ಆದ ತಕ್ಷಣೇ ಹ ಸಂಕ್ರಮಣ. ಮತ್ತೆ ಹೊಸ ವರ್ಷ.
ಹೌದ್ರಿ ಸ್ಟಾರ್ಟ್ ರಿ ಇನ್ನ ಹಬ್ಬಾನೆ ಹ
ಏನೇನ ಇನ್ ಆರ್ ಏಳ ಎಂಟ ತಿಂಗಳ ಹೊಂ ಟ್ಟ ಹಬ್ಬಾನೆ ಹಬ್
ನಮ್ಮನೇಲಿ ಸ್ವೀಟ್. ತಿಂದ್ ತಿಂದ್ ಸಾ
ಹಾ ಸಾಕಾಗತ್ತೆ ನೀವೇನ್ ಇನ್ನೇನ್ ಸ್ವೀಟ್ ವಿಶೇಷ. ತ್ತೆ ಅಲ್ಲೆಲ್ಲ ಎನ್ ಎನ್ ಸ್ವೀಟ್ ಮಾಡ್ತಾರಾ ಮನೆಯಲ್ಲಿ ನೀವೆಲ್ಲ.
ನಾವು ತುಂಬಾ ಮಾಡುದು ಖರ್ಚ್ಚಿಕಾಯಿ ಹೋಳ್ಗೆ ಏ ಬಾಳ ಜಾಸ್ ತಿ ಇವನೇ ಖ ಖರ್ಚಿಕಾಯಿ ಅಂದ್ರೆ ಇಷ್ಟ ಪಡ್ತಾರಲ್ಲ. ಖರ್ಚ ಕಾಯಿ ಮಾಡಿರ್ ತೇವಿ ಹೋಳ್ಗಿ ಮಾಡಿರ್ತೆೇವಿ ಬಿಟ್ರಿ ಆ ಅಷ್ಟ ಸ್ವೀಟ್ ಏನು ಮಾಡಲ್ಲ. ಇವು ಚಕ್ಲಿ ಈ ತರ ಮಾಡಿರ್ತೀವಿ ಆದೆ ಮತ್ತ ಸಂಕ್ರಮಣ. ಯಾಕದು ಅಂದ್ರ ಇಲ್ಲಿ ದೆಪ್ಪದ ತೇರ್ ಅಂತ ಮಾಡ್ತಾರ ನಮ್ ಊರಲ್ಲಿ. ಜಾತ್ರೆ ಇರುತ್ ತಾಳು ಹೋಗಿರ್ತೇವಿ ಇಲ್ಲಾಂದ್ರೆ ಅಡಿಗೆ ಅದು ಕಟ್ಕೊಂಡು ಬೇರೆ ಊರಿಗೆ ಯಾವದಾದ್ರು. ದೇವಸ್ಥಾನ ಇರೋ ಪ್ಲೇಸ್. ಸಿಗ್ ಹೋಗಿರ್ತೀವಿ. ಸಂಕ್ರಮಣಕ್ಕೆ ಅದೇ ಸಂಕ್ರಮಣ ಮಾಡುದು ಮತ್ತ ಅಲ್ಲಿ ಎಲ್ಲ ಮಾಸ್ ತೀಕೆಯದು ಒಳಕ್ಕದು ಹೋಗಿರ್ತಿ. ಏ ಎಲ್ಲ ಮಾಸಿಗೆ ಹ ರೀ ಎಲ್ಲ ಮಾಸಿ ನಮ್ದು ಹೊಲ ಇಲ್ಲ ಯಾರ ಯ ಆ ಜೋರ್ ಇರುತ್ತೆ. ಅದೇ ಅದೊಂತರ ಚೆನ್ನಾಗಿರುತ್ತೆ ಎಲ್ಲ ಮಾಸೆ ಹಬ್ಬ ಅದು ಒಂತರ ಸ್ಪೆಷ ಸ್ಪೆಷಲ್ ಅನ್ಸುತ್ತೆ ಹೊಲ. ಕದು ಹೋಗಿರಲ್ಲ ವರ್ಷ. ಹಾಯ್ ಹೋಯ್ ವರ್ಷ್ ಷ ಇಡೀ ದಿನ ಹೋಗಿರಲ್ಲ ಅವತ್ತ ಒಂದ ದಿನ ಅದೊಂಥರ. ಸೀರೆ ಅದು ಉಟ್ಕೊಂಡು ಆ ವೆರೈಟಿ ವೆರೈಟಿ ಅಡಗಿ ಮಾಡ್ಕೊಂಡು ಹೋಗಿರ್ತಿೀವಿ
ಹಾ ಹಾ
ತರ ಚೆನ್ನಾಗಿರುತ್ತೆ ಬಿಟ್ರೆ ಸಂಕ್ರಮಣಕ್ಕೆಲ್ಲಾದ್ರೂ ಹೋಗಿರ್ತಿವಲ್ಲ ಅದು ಚಲೋ ಇರುತ್ತೆ ಆ ಆವಾಗ ಅಡಗಿ ಕಟ್ಗೊಂಡ ಹೋಗ ತಿವಿ ಬಿಟ್ರೆ ಇದೇ ಮಾಮೂಲಿ ಹಬ್ಬಾ ಹಬ್ಬಾ ಮಾಡೋದೇ
ಆದದ್ರ ಮಾತ್ರ ಹಬ್
ಚನ್ನವ್ರ ಚಿಕ್ಕವರು ಇದ್ದಾಗ ಹ ಈಗ ದೊಡ್ಡವರಗರ್ತೀವಿ ನಮ್ಗೆ ಅಡ್ಗೆ ಮಾಡೋದ್ರಲ್ಲೇ ಟೈಮ್ ಹೋಗುತ್ತೆ ಅದೇ ಸಣ್ಣವರು ಇದ್ದಾಗ ಆದ್ರೆ ಆರಾಮ್ ಮಾಡ ಅ ಊಟ ಮಾಡ
ಒಂದು ಓಡಾಡತಾನ ಇರೋದ ಆ ಮನೆಗ್ ಹೋದೆ ಈ ಮನೆಗ್ ಹೋದೆ ಅ ಅಲ್ಲಿ ಹಾ ಅ ಅಲ್ಲಿ ಅದನ್ ಕೊಡ್ಸಿದ್ರ ಅಂತ ಹೇಳಿ ಗಣಪತಿ ದಂಕ್ರ ಓಡ ನೋಡ ನೋಡ ಕೊಡೋದೆ ಒಡದೆ ್ರಂಚ್ಳ ಜೋಡಿ
ಹ ರರಿ ಅದೇ ಒಂಥರ ಚೆನ್ನಾಗಿರ್ತಿತ್ತು ಈಗ ಏನಿಲ್ಲ ಅಡಗೆ ದೇನ ಆಗುತ್ತೆ ಬೆಳಿಗ್ಗೆಯಿಂದ ಸಾಯಂಕಾಲ ಮಧ್ಯಾಹಂತ ನ ಅಡುಗೆ ಆಗುತ್ತೆ ಆಮೇಲೆ ಪಾತ್ರೆ ಅದು ತೊಳೋದು
ಹ್ಮ್ ಹಾ ಇದ್ರಲ್ಲ ಹಬ್ಬ ಮುಗತೆ ಮತ್ತೆ ಸಾಯಂಕಾಲ್ ಮನೆಗಳ ಗೆಸ್ಟ್ ಬರೋದು ದು ಅವರು ನೋಡ್ಕೊಳ್ಳೋದು ಇದ್ರಲ್ಲೇ ನಮ್ ಟೈಮ್ ಹೋಗ್ಬಿಟ್ಟಿರುತ್ತೆ
ಹ್ಮ ಜಾರಿ ಅದ್ಕ ಚಿಕ್ಕವರಿದ್ದಾಗ್ರ ಆರಾಮ ಅವ್ರು ಮಾಡಿದ್ದು ತಿಂದ ಆರಾಮರ್ ಓದಿತ್ತು ಓಡಾಡ್ಕು ಅಂತ ಅದೊಂತರ ಲೈಫ್ ಚೆನ್ನಾಗಿರ್ತಿತ್ತು ಹ ಅದೇ
ಹ್ಮ್ ಮತ್ರಿಪ್. ಪ್ಪಾ ಮತ್ತೆ ವಿಶೇಷಾ.
ಮತ್ತೇನಿಲ್ಲ ನೋಡ್ರಿ ಈಗ ಜಾತ್ರೆ ಇದೆ ಜಾತ್ರೆದ. ದೊಂದೇ ವಿಶೇಷ. ತ್ಹ ಇನ್ನೊಂದ್ ಹದ್ನೈದ ದಿನಾ ಉಳಿತ. ತ್ತು ಜಾತ್ರಿ ಮಾಡೋದು ನಂತ್ರಾ. ಹ್ಹ ಹಂಗೆ ಮನೆಗೆ ಅಕ್. ಕಾ ಅದು ಬರ್ತಾರೆ. ನಮ್ಮ ಮಾಮಾರದು ಅವಾಗೇಏನಾದ್ರುಸ್. ಸ್ಪೆಷಲ್ ಮಾಡಿ ಅವ್ರಿಗ್‌. ಅವ್ರ ಒಂದ್ ಎರಡು ದಿನಾ ಬಂದ ಹೋಗ್ತ ಆ ರೀ ಎಷ್ಟೇ ನೋಡಿ ಆಮೇಲ ಮತ್ತ ಅಬ್ಬಸ್. ಛಲೂ ಆಗುತ್ತೇ ಈವಾ ಸ್ವಲ್ಪ ಫ್ರೀನೇ ಇರಂಗಿಲ್ಲಾ.
ಹಾ. ಹೀಗೆ ಆಗತ್ತೆ ಯಾರು ಕ್ವಾಲ್ ಮಾಡಕ್ ಆಗಲ್ಲಾ ಫ್ರೆಂಡ್ಸ್ ಗಳಿ. ಏನ್ ಮೀಟ್ ಮಾಡಾಕ್. ಕ್ಕಾಗಲ್ಲಾ ಕ್ಕಾಗಲ್ಲಾ ಸೊ ಇದ್ರಲ್ಲೇನೆ ಟೈಮ್ ಸ್ಪೆಂಡ್ ಆಗ್ಬಿಡುತ್ತೆ ಮನೆನಲ್ಲಿಗೆಸ್ಟ್ ಬಂದ್ರು ಆದಾಯ್ತು ಇದಾಯ್ತು ಅಂತಿ ಹೀಗಾಗಿ. ನೀ ನಮಗ. ಹಬ್ಬಾ ಬಂದ್ರೆ ಹೊರಗಡೆ ಹೋಗ್ಲಿಕ್ಕೆೇ ಆಗಲ್ಲಾ ಜಾಸ್ತಿ.
ಹೌದ್ರಿ ನಿಜಾ ರೀ ಹಹ್ಹಹ್ ಆಯ್ತು.
ಫ್ರೆಂಡ್ ಆಗ್ಬಿಟ್ರು ಇವತ್ತ.
ಹ ರೀ ಮುಗೇದ ಬಿಡುತ್ತದನನ್. ನಾವ್ ಅಡಗೆ ಮಾಡಿ ಕೆಲ್ಸಾ ಮಾಡೋತ್ಲೆ ಟೈಮ್ ಹೆಂಗ್. ಮುಗೂತ್ತ ಅನ್ನೋದೇ ಗೊತ್ತಾಗಲ್ಲಾ ಇವುವ ಅಗಷ್. ಚ್ಚು ಬಂನ ತಂದ್ರ ಡಿಸೆಂಬರ್ ತನಾ ಯಂಗ್ ಟೈಮ್ ಹೊಕೈತ ಅನ್ನೊದ ಗೊತ್ತಾಆಗಲ್ಲಾ ರೀ.
ಹಾ ಈ ಈಜ್ಜು ಜೂನ್ ಜುಲೈಸ್. ಸ್ಟಾಟ್ ಆಯ್ತ ಅಂದ್ರ ಮುಗಿತ್.
ಹ್ಮ ಹಬ್ಬಾ ಇರುತ್ತಲ್ಲಾ ಅದ್.
ಹಬ್ಬಾಗಳ್. ಕಾರಹುಣಿಮಿ ಬಂತಂದ್ರ ಹಬ್ಬಳಸ. ತರ್ಮಾಲೆನೆ ಬಂದ ಬಿಡುತ್ತೆ ಹಾ ಬರೆಮ್ಮ. ನೆನ್ನೆ ಇವ್ರ್ ಇದನ್ನೇ ಕೇಳದ್